ಏನ್ಡದ ಬಾ ಆರಾಮ್ ಮಾಡಬಾ
ಏನಲ್ಲವಾ ನಿಂದ
ಲ್ಲಪ್ಪ
ಯಕಡೆ ಕೆಲ್ಸಕೋಯ್ದೆ ಏನು ಗಳಕ್ಕಯ್ದೆ
ಗಳ ಕೊಯ್ದು ಬಂದರ ಮನೆಗೆ ಒ ಊಟ ಮಾಡ ಊಟ ಮತೋಗ ಬೇರೆಗಡೆಗ
ಹ್ಮ್ ಹ್ಮ್
ನಿನ್ನೆನ್ ಮಾಡಡ್ತವ್ರ ವಜ್ಜಿ ಗಡೆ ಹೊಡೋದು ಅದಕ್ಕ ಇದಕ್
ಮದು ಹೊಡಿ ಮುಖಲ್ಪತ
ಹ್ಮ್ ಊಟ ಊಟ ಇಲ್ಲ ನಿಂದು
ಇಲಿ ಏನಿಲ್ಲ ನೀ ಕೇಳಿಕೆ ಹೋಗಬೇಕಾ ಮತ್ತೆ
ಹೋಗಬೇಕಪ ಹೆಂಗೈತೇ ನಿಮ್ ಕಡೆ ಮಳೆ ಬೆಳೆ
ಆಯ್ತ್ ಮಳೆ ಆಗಿಲ್ಲ ಏನ ನಿಮ್ ಕಡೆ ಮಳೆ ಆಗದ ಇದ ಅದು ಗಳೆ ಅದು ಹೊಡ್ಯಕೈತ್ರಿ
ಹ್ಮ್ ಮಳೆ ನಮ್ಮ್ ಕಡೆ ಗೆಳಪು ಇಡಕ್ಕಂತ ಗಬ್ರ
ಹ್ಮ್
ಅದತ್ಯೇಸಿಕ್ರ ವರ್ಸಾ
ಯಾರ್ ನಾಮವ
ಹ್ಮ
ಒಂದ್ ಎರಡ್ ಎಕ್ರೆ
ಹೌದಾ
ಹ್ಮ್ ನಿಮ್ದು
ನಮ್ದ ಹತ್ ಎಕರೆ ಅಪ್ಪ
ಹತ್ತು ಎಕರೆ ಹತ್ ಹತ್ತ ಎಕರೆ ಹತ್ತು ಎಕರೆನು
ಹ ಒ ಎಡಕಿರ ತೊಗರಿ ಒಂದ ಎಂಟಕ್ರ ಹತ್ತಿ ಅಕಿವಿ
ಹ್ಮ್ ಹ್ಮ್ ಚಲೋಅದೇ ಅ ಕಡೆ
ಮಳೆ ನಿನ್ನೆ ಇವತ್ತು ಚಲೋ ಮಳೆ
ಹ್ಮ್ ಹ್ಮ್
ಗಬರಬ ರಿಟೆಡ್ಮೆಂಟ್
ಗೊಬ್ಬರ ನಾವಲೇ ತಾರಪ್ಪ ನಾತ್ರ ಬೆಂಗಳೂರ್ ಬನ್ನಿ
ಹ ಹೌದಾ ಕೆಲ್ಸ ಎಲ್ಲಡ್ದ್ ನ್ರ
ಏ ಅನ್ನೋದಿಲ್ಲ ಗಾರ ಕಲ್ಸ್ಕೊಂಡ್ವಿ
ಹದ ಎಷ್ಟು ಕೊಡ್ತಾರ ಅವನು
ತಿಂಗಳ ದಿನ ಏಳ ರೂಪಾಯಿ ಬಹ್ದ
ಗೌರಿ ಹಬ್ಬಗಳ ಅದರ ಕೊಂಡೆನಾಗ ಮಾಡಬೇಕಬ್ಬಡಗರೆ
ಒಂದ್ನ್ ಹಂಗ ಇರ್ದ ಒಂದನ್ ಹಂಗ ಇರ್ದಪ್ಪ ಒಂದನ ಹಂಗ ಒಂದೇನ್ ಹಿಂಗ ಇರ್ದು ಮಾಡ ಬೇಕು ಮತ್ತೆ ಯಾವ
ಮಾಡಕ್ ಮೇ ಬಿಡೋ ವಯಸಿನ ಮ
ಹ್ಮ್ ನಿಂದೆ ಬೇಳೆ ಹೊಡಿದ್ದೆ ಮನವ
ನಾವಡಿ ಬಲ್ ನವಲಿ ಹೋಯಿತೀವಿ ಬಿಸಲ
ಅ ನಿಂದೆನು ಅಂತಸ ಹೊಡ್ದಾನ ಸ್ವಲ್ಪ ನಿಂತೇನು
ಹ್ಮ್ ನಂಗೆ ನ ಒಂದ ದಮ್ಮ್ ಹೊಡದವನ ಕುಂತವಾನ
ಹ್ಮ್
ಹ
ಮತ್ತೆ
ಏನು ಮಾಡಪ್ಪ ನೀನೆ ಹೇಳ್ಬೇಕು ಹೇ ಬಾಗನ ಕಟ್ಟನ
ಕೆಲಸ ಮಾಡದೆ ತಪಲ್ಲ
ಕಾಯಲಿದ್ದೇನ ಒಬ್ಬ ನಪ್ಪ ಕಾಲ ಅದಾಗ ಹಸ್ತ್ರಿ ಅತ್ರಿ
ಹ್ಮ
ಯಸ್ ಮಂದೆ -ರೇ -ಗ -ಗ್ಯಾಂಗ ಕಸ್
ಹ -ಬಾನಂಜನೆ.
ಕಮ್ಮ ಮರಲ್ಲ.
ಹ ಹ -ಎಷ್ಟು ಜನ -ಇ- ಕರಂಚ ನಾವವು ಇಲ್ಲ ಮನೆ ಅದಕ್ಕೂ ಇತೀವಪ್ಪಾ ದೂರ ದೂರ ಆದ್ರೂ ಹದಿನೈದು ಇಪ್ಪತ್ತು ಜನಾಕ ಇಲ್ಲ ಹ್ಮ್. ಒಂದ್ ಎರಡ್ ಕಿಲೋಮೀಟ್ರ ಅಷ್ಟೇ.
ಹ
ಅದಕ್ಕ ಅದಕ್ಕ ಬೇರೆ ಬೇರೆ ಕಡೆ ಹೋಗ್ತರ್ತಾರ ಅವ್ರನು. ದ- ದೊಡ್ಡ ದೊಡ್ಡ ಮನೆ. ಚಛತ್ತ ಪಿತ್ತ ಹಾಕದ್ರೆ ಸ್ವಲ್ಪ ಜಾಸ್ತಿ ಅಏಯ್ತು ಇದೆ. ಹೋಗ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಒಂಬತ್ತು ಎಂಟ ಗೆ. ಟಂಗಗೆಯ್ ಬರೋದು ಅಂದು ಗಂಟೆ.
ಹ -ಮಾಡಬೇಕಲ್ಲ ಅಲ್ಲಿನ್ ತಗದ್ದ ಬುಟ್ಟ.
ಎಲ್ಲಿ ಮಾಡ್ರಿ ಬಿಸ್ಲಗೆ ಮಾಡ್ಕ್ಲ್ಪ ನಾಳಗತ್ ಯಾವ್ದೂ ಇಲ ಅಲ್ಲ.
ಹೌ
ಬಸ್ರ ಮಾಡಕಲ್ಲ ಮಾಡ್ರ ಕೊಡ್ತಾರ ಮತ್ ಏನ ಅಲ್ರ ಖಾಲ ಮಾಡಳಕಂದ್ರೆ ಏನ್ ಕೊಡದ್ರ- ಹ್ಮ್ ನಿಂದೆ ಎರಡ್ ಹತಾವ ಹತ್ತು ಮೇಷಂತಾಗಳಿ ಹೊಡ್ಕೊಂಡ ಆರಾಮ್ಯರ್ ದ ಪೂರಾಗ.
ಆರಾಮ ಇದರುೂ ಮಾಡಬೇಕ ಅಲ್ಪ ಇದನ ಈಗ ಮಾಡಲಾರ ಬರ್ತ.
ಹ್ಮ್ -ಮಾಡದು ನೋಡ ಎಲ್ಲನಾರ.
ಮತ್ತೆ -ನೀ -ಯಾವ್ದ ಮಾಡ್ತಾ ಇದು ಮಾಡ್ತ ಮತ್ತೆ.
ಹ್ಮ್ ನಿಂದೆನು ಎರಡ್ ದಿನ ಆಗದ ಮೂರ್ ದನ ಹೊಡಿದ್ದೆ ಆರಾಮ್ ಹೊಡತ ನೀನು.
ಯಾರಾಮಪಾ ಬಾಡಿ ಬಾಡಿ ವಡುಬ ಕಣ.
ಬಾಡಗನ್ ಯಾವಾಗಾನ ಬರ್ ಮಳೆ ಬಂದಾಗ ಅದಕ್ಕ ಅದಕ್ಕ ಮನೆ ಮನಲ್ಲ ಅಂತಾರ ಕಂಟಿನ್ಯೂ ಇದ್ದ್ದ ಇದಂಗ -ಅ-
ಹಾ -ಕಲ್ತಿ ಇತಗೆ
ಹ್ಮ್- ಅತ್ತಾ ಮನೆಯಂತರುತ. ಮತ್ತ ರಾಮಲ್ಲಲ್ಲ ಕಡೆ.
ಅದ ಆರಾಮಪ ಮಳೆ ಬಂದದ ಎರಡ್ ದಿನ ಗ್ಯಾಪ್ ಪ್ಯಾಕ್ಂತಾರ ಅತಿ ಕಿವಸ.
ಹೊ -ಜಾರ ಕಂಡಂಗ ಅವಲ
ವಾರಷ ಗ್ಯಾಪ್ ಕಂಡಂಗ- ಇ -ಮೂರ್ ಮುಸಾಲೆ ಉರದಂಗ
ಹ್ಮ್ -ಹ್ಮ್- ಎರಡುಲ್ಲಿ ನಾಲ್ಕು ಚಲ್ಲ ತಲ್ಲ
ಕಂಡಂಗ -ಅ-
ಕಂಡಗೆ.
ಹ ಪಕ್ಕ ಮುಂದೆ ಅಷ್ಟ್ ಮಾಡದಾರ ನ್ಯಾಪ್ ವರ್ಸ ಮಳೆ ಮುಂಗಾರು ಮಳೆ ತೈ ಕೊಟ್ಟದ
ಹ್ಮ್ -ಹಾಗ
ಮುಂಗಾರು ಮಾಡಿನ -ಕೈ -ಕೊಟ್ಟಂಗ ಅದ ಎಲ್ಲಕ್. ಕಟ್ಟಾಗದೆ ಮಳೆ ಯಾವಾಗ ಬಾರ್ದ ನಮಗೆ ಹಾ
ಗತ್ತ ಕ ಯಾಪಡ್ ಆಯಡಿ
ಹ್ಮ್ ಹ್ಮ
ನಿಂಗ ಪಾಡಪ್ಪಾಮ್ಮ ಮಳೆ ಬಂದ್ರ ಚಳ ಪನ್್ರೇ
ಹ ಹ ಎಲ್ಲಿ ಪಾಡು ಮಳೆ ಬಂದ್ರೆ ಚ ಮಳೆ ಬಂದ ಹೋದಲ್ಲಲ್ಲ ಮಾಲ್ೀರ್ ಕಡತ
ಹೌದ ಮ ಬೇರೆ ನೋಡಬೇಕಪ್ಪ ಮಧ್ಯಾಹ್ನದ್ದ
ಎಲ್ಲಿ ಬೇರೆ ಉಂಟ ಅದನ್ನೇ ಮಾಡಿ ಬಂದ ಸಾಕಾಗಿರತ್ತ ಅದು ಮೈಕೈ ಬೇರೆಗರುದ ಅದ ಬೊಟ್ಟ ಎಲ್ಲಪ ಅಸಕ ಕಡೆ ನಿಂದೆ ನಡೆದು ಆಯ್ತು ಗಗಳ ಹಡಗಾಗ ಮಾಡುವರು
ಯ್ ಕಣ್ಣಾ ವಿಡ ಹ ಈ ಕ ನ ಮ ಬ ಹಪ್ಪಾ
ಕ್ದಲ್ಲ ಏನ್ ಮಗ ಮಾಡಡಕೈತೆ ನ ಹಬ್ಬನಿ
ಕಣ್ಣು ಬಿಡಕ್ ಅಂತ ನಾವ ನಮ್ ದೋಸ್ತ್ ಬಿಡತ ನ ಅದರಂಗ್ ಬಿಡಕ್ ಅಂತ ಕಲ್ಲ
ಹ ಹಾ
ಹ್ಮ್
ಹ್ಮ್ ಹ್ಮ್ ಮತ್ತನ್ನರ್್ದ
ಏನನ್ ನೋಡಬಾ
ಹಾ
ನಿಂದೆ ಹೇಳಳ ಹೋಗಿ ಆರಾಮಸ ಆರಾಮ ಮೆ ಬ ಈಗ ಗ್ಯಾಪ್ ಆಯತವಿ ಸ್ವಲ್ಪ ಒಂದನೇನ ಬರ್ಬಾಗ
ಹ್ಮ್ ಒಂದ್ ಎರಡನ್ ಉಜಿದ್ರೆ ಚಲಪ ಗ್ಯಾಪ್ ಆಯಕ ಪಐಸೆಗ
ಹ್ಮ್ ಸ್ವಲ್ಪ ಇಷ ಆದ ಬ್ಯಜನ್ ಇಂತವನ್ ಹೇತದ
ಹ್ಮ್
ಆಯ್ತ ಹಿಂಗೆ ಹಂಗ ಗಾಳ ಇತಾನ ಆಯ್ತ ಅವ್ರ ಬೀಸ ನಟ್ರ ಏ
ಸರಿ ಯ ಗಾಳ ನಿಂದ್ರಲ್ಲ ರಾಯತ್ರಿ ನಂಗರ್ದ ಆಗ್ಲತ್ ನಂಗಗೆ ಅರ್ದ ಗಾಳಿ
ಹೌ
ಮಳೆ ಆಬಾರ್ದು ಮತ್ತ ಹೆಂಗೈತ್ ಮರ ನಿಮ್ ಕಡೆ
ಸಲಹಡಪಬ ನಿಮ್ಮ ಕಡೆ ಅಲ್ಲಿ
ಇಲ್ಲಿ ಆ ಮೋರಮೆಲ್ಲ ಯಾವದಲ್ಲ ಇಲ್ಲಿ
ಹ ಶ್ರಾವಾಣಕ್ ಬರ್ತ್ತಲ್ಲ ಮೆ
ಹ್ಮ ಶಾವಣ ಬಾರೋ ಕ ಮರ
ನೀ ಎಸ್ತ ನ ಶಾನ
ಇವತ್ತು ಇವತ್ತು ಮತ್ತಂಗ್ದ ಪತ್ತೆ
ಒ ತಿಂಗಗಳಿವಸರಣ
ಒ ತಿಂಗಳ ಇರ್ಬೇಕಿದ್ರ ಅವಾಗ ಬಾರ್ತ್
ನಗರ ದತ ಮುುಕನು
ಹ್ಮ್ ದಾಟಬೇಕಕ್ ಹೆಂಗದಂತ ನಮ್ ಗ ಕ್ಯಾಲಂಡರ್ ನಡ್ರ ಗತ
ಓ ಹಓ
ಕ್ಯಾಲೆಂಡರ್ ನೋಡು ಗೊತ್ತ್ದ ಹ್ಮ್ ಇದ್ದ್ದು ಮುಂದಿನ ತಿಂಗಳ ನೋಡು ಶಾವನದು
ಹ್ಮ್ಮ ಕ
ಹ್ಮ್
ಬಂಬ ಅವ ಸಾಣ ಕ ಬಿಟ್ಟ ಯ್ಯ ಇದು ಅಬ್ಬೋಗಟ್ಟಂಗ
ಇಲ್ಲ ಇಲ್ಲ ಇಲ್ಲ ಬರ್ತ್ನ ಶ್ರಾವಣಕ್ ಬರ್ತ್ನ ಎಲ್ಲಾರು ಬರ್ಕ ಮರಿ ಶ್ರಾವಣಕ್
ಎಲ್ಲಾರು ಪಣ ಚಳ್ ಅದಕ್ಕೆಲ್ಲ ಇನ್ನ ಎಳಂತ ನನಣ
ಹಂಗೇನೆಲ್ಲ ಬಾರ್ತ್ನಿ ಈಗೆ ಮತ್ತ ಕೆ
ಅಲ್ಲ ನೀನೊಂದ ಇಟ್ಟದಯ್ತ ಈಗ ಖಾಲಿ
ಹ ಬೆ ಆಯ್ತಾಯಯ್ತ ಶಾವಣಕ್ ಬರ್ತು ಎಲ್ಲರೂ
ಅಲ್ಲಿ ಹೊರಗಿದೆ ಮನೆಗಿದೆ ಬಂದು
ಇಲ್ಲ ಮನೇಲ್ಲೇ ನು
ಹ್ಮ್ ಡುರ ಮಾತಾಡತಂಗ
ಹ ಇಲ್ಲ ಕಡ ಅಂಗಡಿ ಒಂಟಾವ ಮಾತಾಡಕತ ಇಕ ಹ್ಮ್ ಗಾಳ ಕಂಡ ಕೊಟ್ಟದ ಕಡೆ
ಹೌದೌದು ಗಾಳಿ ಗಾಳಿ ನ ತ ಕಡೆ
ಈ ಎಲ್ಲದ ಎಲ್ಲತ್ತ ಗಾಳಿನ ನೋಡೋಣ ಯಾವಾಗ ಯಾವಾಗ ಮಳೆ ಮಳೆ ಬರಕಂತ ಗಾಳಿಗ ಮಾಡನ ಟ ಅವ್ ಕಡೆ
ಹ ಮಳೆ ಇಂತಂದ್ರ ಅಲ್ ಮನ್ಯ ಕಡೆ
ಮಣ್ಣೆ ಅಣತ ಕಡೆ ಗಾಳಿನ ಪಟ್ಟದ ಕುಯ್ಯಣ ಹ ಹ್ಮ್
ಕಡೆ ಹಚ್ಚಿದಿಬಾ ಇವುಲ್ಲ ಮಳೆ ಇತದ ಎಂತ ಅಂದ್ರ
ಹ ಹ್ಮ್ ಹ್ಮ್ ಮೊನ್ನೆ ಎರ್ದಿನ ಪ್ರ ಸ್ದ ಮಜ್ಜದ ಮಾಡೆ
ಹ ಸರ ತಪ್ಪಾ ಇನ್ನ ಸಲ್ಷ್ಟನಾ
ಹಾ ಅತ್ ಅತ್ ಅತ್ ಯಾವ ಕಾರದಾಗ ಆತ್ ಗಳೆ ಪಳಗ್ ಹೋಯ್ದೇನ
ಆಯ್ತಾಯಯ್ತ ಖಿ ತಗಸ್ ತಗ
ಹ್ಮ್
ಹಾ ಸರಿಲ್ಲ